ನಮಸ್ಕಾರ. ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ.
ನಾವು ಕೂಡ ಚೆನ್ನಾಗಿದ್ದೀನಿ.
ಹೌದಾ ಊಟ ಮಾಡಿದ್ರಾ. ಹ್ಮ ನಾನು ಮಾಡ್ದೆ ಆರಾಮ ಎಲ್ಲಾ. ನಾನು ಇವತ್ತು ಬಿರಿಯಾನಿ ತಿಂದೆ.
ಓ ಮತ್ತೆ ನಾನ್ ನೆನಪಾಗಿಲ್ವ.
ಹ್ಮ ನೆನ್ಪೈತೀರಾ ಅನ್ಕೋತಿದ್ದೆ ಅಕ್ಕ ಬಂದಿಲ್ವ ವಲ್ಲ ಅಂತ.
ಆದ್ರು ನನ್ನನ್ನ ಬಿಟ್ಟು ಬಿರಿಯಾನಿ ತಿಂದ ಬಂದಿದ್ದೀರಲ್ಲ ನೀವು
ನೀವು ಬಂದಾಗ ಮಾಡುವ ಮತ್ತೆ ಬನ್ನಿ ಅಕ್ಕ.
ಅಯ್ಯೋ ಸರಿ ಸರಿ.
ಹೌದಾ ಮತ್ತೇನ್ ಸಮಾಚಾ ಹ ಮತ್ತೆ ಏನು ಇಲ್ ಇಲ್ಲ ಎಲ್ಲಾ ನೀವೇ ಹೇಳ್ಬೇಕು.
ನಾವು ಇವತ್ತು ಏನಾದ್ರು ಆಹಾರದ ಬಗ್ಗೆ ಏನಾದ್ರೂ ಮಾತಾಡೋಣ.
ಬಿರಿಯಾನಿ ಇಷ್ಟನಾ ನಿಮ್ಗೆ
ಹ್ಹಾ ಇಷ್ಟ.
ಹ್ಮ್ ನನ್ನ ಇಷ್ಟವಾದ ಆಹಾರಾನೂ ಬಿರಿಯಾನೀನೇ.
ಹಾ ಹಾ ಹೌದು ಆಹಾರ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಭಾಗ.
ನಮ್ ಕರ್ನಾಟಕದಲ್ಲಿ ದೋಸೆ ಇಡ್ಲಿ ವಡ ಬಿಸಿಬೆಳೆ ಬಾತು ತುಂಬಾ ಪ್ರಸಿದ್ಧವಾಗಿದೆ ಅಲ್ಲ.
ಹಾ ಹೌದೌದು. ನಿನ್ ಇಷ್ಟವಾದ ಆಹಾರ ಯಾವುದು
ಕುಷ್ಕಾ ಇಡ್ಲಿ ದೋಸಾ ಎಲ್ಲಾ ಇಷ್ಟ ಕರ್ನಾಟಕದ ಹುಡುಗಿ ಅಲ್ಲ ಅದಕ್ಕೆ
ಓಹೋ ಹೊ ಹೊ ನನ್ ನನ್ನ ಇಷ್ಟು ಇಷ್ಟದ ಆಹಾರ
ಉಮಾ ಸ್ ಇದು ಸಸ್ಯ ಪನ್ನೀರ್ ಬರುತ್ತಲ್ಲ ಓ ಅಧಿಷ್ಟಾ
ಹೌದು ನೀವು ಮನೆನಲ್ಲಿ ಆಹಾರ ಇಷ್ಟ ಪಡ್ತೀರಾ ಅಥವಾ ಹೋಟೆಲ್ ಆಹಾರ ಇಷ್ಟಪಡುತ್ತೀರಾ‌.
ನಾನು ಮನೆಊ ಇಷ್ಟು ಪಡ್ತೀನಿ ಹೋಟೆಲ್ ಆಹಾರ ಎಲ್ಲ ಚೆನ್ನಾಗಿ ರಲ್ಲ ಹೆಲ್ತ್ ಎಲ್ಲ ಆರೋಗ್ಯ ಎಲ್ಲ ಅಫೆಕ್ಟ್ ಆಗುತ್ತಲ್ಲ.
ಹ್ಮ್
ಹ್ಮ್
ಹೌದ್ ದು ನಾನು ಕೂಡ ಅದೇ ಅಭಿಪ್ರಾಯ ಹೊಂದಿದ್ದೀನಿ. ಮನೆಯಲ್ಲಿ ತಯಾರಿಸಿದ ಆಹಾರ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತದೆ ಅದೇ ಹೊರಗಡೆ ಪೌಷ್ಟಿಕಾಂಶಗಳು ಇದೆಲ್ಲ ಎಲ್ಲಾ ಸೋಡ ಹಾಕಿರ್ತಾರೆ ಜಾಸ್ತಿ
ಹೌದಾ ನಾನು ಇನ್ಮೇಲೆ ಆಹಾರದ ದ ಬಗ್ಗೆ ತುಂಬಾ ಗಮನಿಸ್ತೀನಿ ಬಿಡಿ
ಹ್ಮ್ ಗಮನ ಇಟ್ಕೊಂಡು ಮನೆಯ ಆಹಾರವನ್ನು ಸೇವನೆ ಮಾಡಿ.
ಹೂ ನಿಮ್ಮ ದೇಹಕ್ಕೆ ಹ್ಮ್ ಅದು ಒಳ್ಳೆ ಪ್ರೋರ್ಟಿನ್ಸ್ ಹ್ಮ ಹ್ನ ಸಾಮಾನ್ಯವಾಗಿ ಎರಡು ಡರಿಂದ ಮೂರು ಲೀಟರ್ ನೀರ್ ಕುಡಿತೀನಿ ನಾನು ಡೈಲಿ ಪ್ರತಿದಿನ ನೀವು ಎಷ್ಟು ಕುಡಿತೀರಾ
ಹ್
ಹ್ಮ ಹ ಹ್ ಅಯ್ಯೋ ನೀವು ನೀರು ಕುಡೀರಿ ಆಹಾರ ಚೆನ್ನಾಗಿರುತ್ತೆ. ಹ್ಮ ಹಣ್ಣುಗಳು ಮತ್ತು ತರಕಾರಿಗಳು ಹೆಚ್ಚಾಗಿ ಹ್ಮ್ ಸಿಗುತ್ತದೆ ಊರಲ್ಲಿ ನಿಮ್ಮ ಊರಲ್ಲಿ
ಅವುನ ಹೆಚ್ಚಾಗಿ ಸೇವನೆ ಮಾಡ್ತೀನಿ.
ಹ್ಮ್ ಪನೀವ್ ಪ್ರತಿದಿನ ಏನ್ ತಿನ್ನತ್ತೀರಾ ನಾನು ಪ್ರತಿ ತಿದ್ದಿಲ್ಲ ಅನ್ನ್ ಅನ್ನ ಮಾಡ್ತೀನಿ ಇಡ್ ಇಡ್ಲಿ ದೋಸೆ ಪಲಾವು ಹ್ಮ್ ನಿಮ್ ಕಡೆ ಹಾ
ನಮ್ಮ ಕಡೆ ಹಳ್ಳಿಗಳಲ್ಲಿ ಬೆಳ್ಳ ಬೆಳ್ಳಗೆನೆ ಮುದ್ದೆ ಸಾಂಬಾರ್
ಹ ಹೋ ಮುದ್ದೆ ನಾವು ಹೆಚ್ಚಾಗಿ ಮುದ್ದೆ ತಿನ್ ಹ್ಮ್
ಹ್ಮ್ ಪ್ರತಿದಿನ, ಕನಿಷ್ಠ ಹೊಂತು ಹಣ್ಣು, ತಿನ್ನಲು ಪ್ರಯತ್ನ ಮಾಡಿ. .. ಮಾಡ್ತೀನಿ, ನೀವೇನ್ ಮಾಡ್ತೀರಾ? ..
ನಾನು, ಅದೇ ಮಾಡ್ತೀನಿ? ..
ಹ್ಮ್. ..
ಹೂ, ನೀವು ಕೂಡ! ...
ಹಣ್ಣು, ಮತ್ತು ತರಕಾರಿ ಸೇವನೆ! ಮಾಡುತ್ತೀನಿ ಅದು? ..
ದೇಹಕ್ಕೆ, ಸಾಕಾಯ್ತು. .. ಹ್ಮ್, ಶಕ್ತಿ ಕೊಡುತ್ತದೆ, ಆರೋಗ್ಯ ಬಗ್ಗೆ ತುಂಬಾ ತಿಳ್ಕೊಬಿಟ್ಟಿದ್ದೀರಾ! ನೀವು. ..
ಹಾ, ತಿಳ್ಕೋಬೇಕಲ್ವಾ, ನಮ್ಮ ಹಾರ. .. ಆರೋಗ್ಯದ, ಬಗ್ಗೆ ನಾವ್ ತಿಳ್ಕೊಂಡಿಲ್ಲ! ಅಂದ್ರೆ ಬೇರೆ, ಯಾರು, ತಿಳ್ಕತಾರೆ ಹೇಳಿ? ..
ನಮ್ಮ ಆರೋಗ್ಯ! ಹ್ಮ್ಮ್, ಹ್ಮ. ... ಹೊರಗಡೆ, ಆಮೇಲೆ, ಚೇಂಜ್, ಮದುವೆಗೆ ಅಂತ, ಹೇಳಿ? ... ಹ್ಮ್. ... .. ಹಾಲೂ, ಮತ್ತೆ, ನೀರಿನ, ಬತ್ತೆ, ಏನಂತ ಗೊತ್ತಾ? .. ಇಲ್ಲ, ನನಗೆ, ಗೊತ್ತಿಲ್ಲ! ನಿಮ್ಗೆ ಗೊತ್ತಿದ್ರೆ ತಿಳ್ಸಿ? .. ಹ್ಮ. ... ಹಾಲು, ಟೆನ್ಶನ್, ಹ್ಮ್. ..
ಅವುಗಳನ್ನು, ಬಲವಾಗಿಸುತ್ತದೆ! ನೀರು ದೇಹಕ್ಕೆ? ..
ಹ್ಮ, ಹೌದು? .. ಹೌದ? . ಮತ್ತೆ, ಎಷ್ಟು, ಮೂವಿ, ಗೊತ್ತುಹೇಳಿ. .. ಎರಡರಿಂದ, ಮೂರ್ ಲೀಟರ್, ಅದು! ..
ಹಾ, ಇದು ನೀವು ಚೆನ್ನಾಗಿ! ತಿಳ್ಕೊಂಡಿದ್ದೀರಲ್ಲ ಮತ್ತೆ, ಏನೋ, ಗೊತ್ತೇ ಇಲ್ಲ? ..
ದೇ, ಅಷ್ಟೇ! .. ಅಮೇರಾ, ಹ್ಮ್ಮ್ .. ಎಂತವಾಗಿ ಬಂದು, ಸರಿಯಾಗಿತ್ತು, ಆಲ್ವಾ, ಹ್ಮ್ ಹ್ಮ್. .. ಹ್ಮ್ಮ್. .. ಖಂಡಿತ ಹಾಗೆ ಮಾಡಿ ಅಂತ ಹೇಳಿ. .. ಬೇರೆಯವರ ಕೊಡುಗೆ? ... ಬೇಕಾದಷ್ಟು, ಹ್ಮ, ಅರ್ಥ, ಮಾಡಬೇಕು! ವ್ಯರ್ಥ ಮಾಡು. ... ಹ್ಮ್. .... ಖಂಡಿತಾ, ನೀವ್ ಹೇಳಿದೆಲ್ಲಾ! ಫಾಲೋ ಮಾಡ್ತೀನಿ? ..
ಹ್ಮ್, ಹೌದು, ನನ್ನ, ಮಾತುಗಳು, ತುಂಬಾ ಒಳ್ಳೆಯವು? .. ಆರ್ಯೋಗ, ಆರೋಗ್ಯಕರ! ಆಹಾರ, ಸೃಚನೆ ಮಾಡಿದರೆ? ..
ನಾವು ಆರೋಗ್ಯವಾಗಿರಬಹುದು! ಹ್ಮ ಹೌದು? ..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
ಮತ್ತೆ, ಏನ್ ಸಮಾಚಾರ? ..
ಕೇಳಬೇಕು ನೀವೇ, ಹಿಂದಿನ? ..
ಸಂಭಾಷಣೆ, ತುಂಬಾ, ಉಪಾಯರಿ! .. ಕೊರಿಯಾಲ್ವಾ, ಐದು ದಿವಸ, ಹೂ .. ನಂಗೆ, ತುಂಬಾ ಸಂತೋಷ ಆಯ್ತು! ನಿಮ್ಮ ಮಾತುಗಳು ಕೇಳಿ ಆಹಾರದ ಬಗ್ಗೆ ಇ. .. ಮತ್ತೆಂದು, ಗಮನ ಕೊಟ್ಟಿ ತಿಳ್ಕೊಂಡಿದೀರಲ್ಲಾ. . ನಿಮ್ಗೂ, ಗೊತ್ತಿರಬೇಕಾಲಾ, ಇದ್ದೇಲ್ಲ.? .. ನಾವು, ಆ ನಾವು ಜಾಸ್ತಿ? .. ತ್ತಿ, ಈಛೆ ಗಡೆದು ತಿನ್ನುದು! ಹೋಟೆಲ್ದೆಲ್ಲಾ ಅದಕ್ಕೆ, ಇಷ್ಟು, ಗೊತ್ತು? .. ಅಂತಿದ್ದ, ಆಹಾರದ ಬಗ್ಗೆ ಹಾಸ್ಟೆಲ್! ಅಲ್ಲಿ ಇರೋದು ಅದಕ್ಕೆ. .
ಹ, ಸತಿ ನಿಲಯದಲ್ಲಿ, ಇರೋದಾ, ನೀವು. .. ಹ್ಮ್, ಹ್ಮ್, ಮತ್ತೇನ್ ಮಾಡ್ತಾರೆ! ನಿಮ್ಮ ಸತಿ ನಿಲಯದಲ್ಲಿ? ..
ಲೋ, ಅಡಿಗೆ ಏನ್ ಮಾಡ್ತಿದ್ದೀರಿ, ನಮ್ಮ ಹಾಸ್ಟೆಲಲ್ಲ! ಮುದ್ .. ದ್ದೇ ಅನ್ನ ಸಾಂಬಾರು ಬಾಳೆಹಣ್ಣು ಎಲ್ಲಾ ಕೊಡ್ತಾರೆ.
ಹ್ಮ್
ಹ್ಮ್ ಎಲ್ಲಾ ತಿಂತೀರಾ ಇಲ್ಲ ಬಿಸಕ್ತೀರಾ. ಸ್ವಲ್ಪ ಚೆನ್ನಾಗಿದ್ರೆ ತಿಂತೀವಿ ಇಲ್ಲಾ ಅಂದ್ರೆ ಬಿಸಾಕ್ತಿವಿ ಏನು ಮಾಡಕ ಆಾಗಲ್ಲ. ಓ ಇನ್ಮೇಲಿಂದ ನೀವು ತಿಳಸಿದ. ಲ್ಲ ಆರೋಗ್ಯ ಬಗ್ಗೆ ಎಲ್ಲಾ ಗಮನ ಕೊಟ್ಟು ಕೇಳಿ. ದ್ದೀನಿ ನೆಕ್ಸ್ಟ್ ಟೈಮ್ ಇಂದ ಇದೇ ತರ ನೀವ್ ಹೇಳದೆಲ್ಲ ಕೇಳ್ತೀನಿ ಬಿಡಿ. ಹ ಹ್ಮ
ನಮ್ಮ ಆರೋಗ್ಯದ ಬಗ್ ನಾವೇ ಚಿಂತೆ ಮಾಡಬೇಕು.
ಹ್ಮ್ ಹೌದು.
ತಾವು.
ಯೋಚನೆ ಮಾಡಿ ಆರೋಗ್ಯವಾಗಿರೋ ಆಹಾರವನ್ನಾ ಸೇವನೆ ಮಾಡಿ.
ಹೂ ಆರೋಗ್ಯ ಇದ್ರೇನೆ ಚೆನ್ನಾಗಿ.
ಏಕೆಂದರೆ ನಾಳೆ ಒಳ್ಡಾಗಿ ಚೆನ್ನಾಗಿರ್ತೀವಿ ಹ್ಮ್.
ಸರಿ ಮತ್ತೆ.
ಹೇಳಿ ಏನಾದ್ರೂ.
ಎಷ್ಟು ಜನ ನಿಮ್ಮ ಮನೆಯಲ್ಲಿ. ನಮ್ಮ ಮನೆಯಲ್ಲ ನಮ್ಮ್ ಮನೇಲಿ ಐದ ಜ. ಇದ್ದೀವಿ ನಾನು ಅಪ್ಪ ಅಮ್ಮ ಅಣ್ಣ ಅಕ್ಕ ಅಷ್ಟೇ. ಹ್ಮಂ. ನಿಮ್ ಮನೇಲಿ ಎಷ್ಟ ಚನ ಇದ್ದೀರಾ.
ಇಲ್ಲು ನಾಲ್ಕು ಜನ ಅಪ್ಪ ಅಣ್ಣ ಮತ್ತು.
ಹ್ಮ ಮತ್ತೆ ನೀವು ಎಲ್ಲಿ ಇರೋದು. ಹಾಸ್ಟೆಲಲ್ಲ. ಹಾ ಮತ್ತೆ ಮನೆಗೆ ಯಾವಾಗ ಹೋಗೋದು.
ಮನೆಗೆ ಈಗ ಪರೀಕ್ಷೆಗಳು ಮುಗಿದ ನಂತರ ಹೋಗ್ಬೇಕು.
ಹೌದಾ ಯಾವಾಗ ಈ ಮುಗಿಯೋದು ಪರೀಕ್ಷೆಗಳು. ಮುಂದಿನ್ ತಿಂಗಳು ಪರೀಕ್. ಕ್ಷೆಗಳು ಇದ್ದಾವೆ. ಹೌದಾ ಹ್ಮ ಎಲ್ಲ ಓದ್ಕೊಂಡಿದ್ದೀರಾ. ಇಲ್ಲ ಅಭ್ಯಾಸ ಮಾಡತಿದ್ದೀನಿ. ಅಭ್ಯಾಸ ಮಾಡಿ ದೇವರು ಒಳ್ಳೇದ್ ಮಾಡ್ಲಿ. ಹ ನಾವು ಅಭ್ಯಾಸ ಕರೆಕ್ಟ್ ಕರೆಟಾಗ್ಗಿ ಮಾಡಿ ಸರಿಯಾಗಿ ಮಾಡಿದ್ರೆ ನಾವು. ಹಾ ಹೌದು. ಹ್ಮ ನೀವುನು ಅಷ್ಟೇ ತುಂಬಾ ಅಭ್ಯಾಸ ಮಾಡಿ ಈಗ ಕುತ್ಕೊಂಡು ಹ್ಮ್ ಹಾಗೆ ಸುಮ್ಮನೆ ನಿಮ್ಮ ಜೊತೆ ಮಾತಾಡ್ಬೇಕು ಅನ್ನಿಸ್ತು ಹ್ಮ ಹೌದಾ ಒಳ್ಳೆ ಇದು ಮಾಡಿದ್ವಿ ನಿಮ್ಮ ಜೊತೆ ಮಾತಾಡಿ ತುಂಬಾ ಸಂತೋಷ ಆಯ್ತು ನನ್ಗೆ ಇಬ್ರು ಕುತ್ತೀರಾ ನೋಡು ಪಕ್ಕ ಪಕ್ಕಾನೆ ಕುಂತು ಮಾತಾಡ್ತವ್ರೇ ಮತ್ತೇನು ಸಮಾಚಾರ
ಹೇಳ್ಬೇಕು ನೀವೇ
ಹ್ಮ್ ಏನ್ ಹೇಳಿ
ಏನಾದ್ರು ಹೇಳಿ ಅಲ್ಲಾ ಆಗ್ಲಿಂದ ನಾನೆ ಹೇಳ್ತಿದೀನಿ
ಶಾಲೆಗ ಹೋಗಿದ್ರ. ಹೌದಾ ಹೋಗಿದ್ರ ಕಾಲೇಜ್ಗೆ. ಏನ್ ಓದುತಿರೋದು
ಹೌದಾ ನರಸಮ್ಮ ನಿ ಮತ್ತೆ. ಹ ಹ ಎಲ್ಲರಿಗು ಚೆನ್ನಾಗ್ ನೋಡ್ಕೋಬೇಕ್. ಕು ನೀವು ಅದಕ್ಕೆ ನಿಮ್ಗೆ ಆಹಾರದ ಬಗ್ಗೆ ಇಷ್ಟೊಂದು ಮಾಹಿತಿ ಇದೆ. ಹ್ಮ್